ಏನ್ ಮಾಡ್ತಾ ಇದ್ದೀರಿ.
ನಾನ್ ಟಿ ವಿ ನೋಡ್ತಾ ಇದ್ದೆ ನೀವೇನ್ ಮಾಡ್ತಾ ಇದ್ದೀರಾ.
ಹ ನಾವು ಸುಮ್ಮ್ನೆ ಕುಳಿತಿದ್ದೇವಿ ನೋಡಿ. ವಾತಾವರಣ ನೋಡ್ತ, ಊಟ ಇಲ್ಲ ಏನು ಮಾಡ್ಬೇಕು ತಾವು.
ಹಾ ನಂದು ಇನ್ನ ಎಲ್ಲಾ ಮಾಡ್ಬೇಕು.
ಏನ್ ಮಾಡಿದ್ದೀರಾ ವಿಶೇಷ ಊಟಕ್ಕೆ.
ಊಟ ಅಡ್ಗೆ ಇನ್ನು ಏನು ಮಾಡಿಲ್ಲಾ, ತಿಂಡಿ ಇಡ್ಲಿ ಮಾಡಿದ್ರು ನಮ್ಮಮ್ಮೂ.
ಹೌದಾ.
ನನಗೆ ಮಾಗಿ ತಂದಕೊಟ್ಟಿದ್ರು.
ಯಾರು.
ಹ ಅಮ್ಮ ಮ್ಯಾಗಿ ತಗೋಬಂದಿದ್ರು ನ ಮ್ಯಾಗಿ ಮಾಡ್ಕೊಂಡ್ ತಿಂದೆ.
ಹೋ ಹ ಮ್ಯಾಗಿ ಐದು ನಿಮಿಷದಲ್ಲಿ ಆಗುವ ಮ ಮಾಗಿ.
ಹುಹೂ. ಇಲ್ಲೇ ನಾವ್ ಐದ್ ನಿಮಿಷ ಮಾಡಲ್ಲ ಒಂದ್ ಇಪ್ಪತ್ತು ನಿಮಿಷ ಮಾಡ್ತೀವಿ ಇಲ್ಲ ನಾನೊ ಮ್ಯಾಗಿನ ಇ ಇಪ್ಪತ್ತು ನಿಮಿಷ ಮಾಡ್ತೀವಿ.
ಹಾ.
ಹೌದು ನಾನ್ ಬರೀ ನೀರಲ್ಲಿ ಹಾಕೊಂಡ್ ತಿನ್ನಲ್ಲಾ.
ಹ್ಮ್.
ಈರುಳ್ಳಿ, ಟೊಮ್ಯಾಟೊ ಎಲ್ಲಾ ಹಾಕಿ ಮಸಾಲ ಹಾ ಅದು ಹಾಕಿ ತಿಂತೀವಿ.
ಓ ಹಂಗೆ.
ಮತ್ತೆ ಬರೀ ತಿಂದ್ರೆ ಜಾಸ್ತಿ ತಿನ್ನೋಕ್ಕ ಆಗಲ್ಲ.
ಅದೊಂದ್ ಬಿಟ್ರೆ ಬೇರೆ ಏನ್ ಬರೋದಿಲ್ಲ ಅಲ್ಲ.
ಇಲ್ಲ ನನ್ಗೆ ಎಲ್ಲಾ ಅಡುಗೆನು ಬರುತ್ತೆ.
ಹಾ ಹೌದಾ ಮತ್ತೆ ಏನ್ ಮಾಡ್ತೀರಾ ಅದ್ ಬಿಟ್ರೆ
ಏನ್ ಬೇಕು ಎಲ್ಲ ಮಾಡ್ ನಿ ಚಿಕನ್ನು ಮಾಡಕ್ ಬ ವೆಜ್ಜುಮ್ಮ ಏನ್ ಹೇಳಣ್ಣ. ಅದೇ ಯಾವ್ ರೆಸಿಪಿ ಹೇಳಲ್ಲ ಬಿರಿಯಾನಿ ರೆಸಿಪಿ ಹೇಳ್ಳ.
ಹಾ ಯಾವ್ದು.
ಬಿರಿಯಾನಿ.
ಹಾ ಹೇಳಿ.
ಫರ್ಸ್ಟ್ ದೊನ್ನೆ ಬಿರಿಯಾನಿ ಹೇಳ್ತನಿ ಆಯ್ತಾ.
ಹಾ ಹೇಳಿ.
ಹ ದೊನ್ನೆ ಬಿರಿಯಾನಿ ಮಾಡ್ಬೇಕಂದ್ರೆ ಫಸ್ಟು ಒಂದು ಜಾರಕ ಫಸ್ಟ್ ಚಿಕನ್ಗೆ ಹೂಪ್ ಮೊಸಿರು ಉಪ್ಪು ಹಾರ್ಶನ ಖಾರದ ಪುಡಿ ಧನಿಯಾ ಪುಡಿ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದ್ ಅರ್ಧ ಗಂಟೆ ಫ್ರಿಜ ಅಲ್ಲಿ ಇಡ್ಬೋ ಇಡ್ಬೇಕು ಲ್ ಅಂಗ್ರ ಫೀಲ್ ಆಗ ಹಂಗೆ ನೋಡಬಹದು
ಹಾ
ಅದ್ಮೇಲೆ ಒಂದು ಜಾರಲ್ಲಿ ಆ ಆ ಮೆಣಸನ್ ಹಸುಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀಿನ ಸೊಪ್ಪು ಬೇಕು ಅಂದ್ರೆ ಪಾಲಕ್ ಸೊಪ್ಪು ಹಾಕೊಂಬಹುದು ಅದು ಆಪ್ಷನ್ ಎಲ್ಲ ಹಾಕಂಗಿದ್ರೆ ಹಾಕ್ಬೋದು ಬಿಟ್ಟ್ರೆ ಬಿಡ್ಬಹದು ಆಮೇಲೆ ಶುಂಕಿ ಬೆಳ್ಳುಳ್ಳಿ ಹಾಕೊಂಡು ರುಬ್ಕೊಬೇಕು
ಹ್ಮ
ಅವಾಗ ಹಸರು ಕಲರ್ದು ಪೇಸ್ಟ್ ಆಗುತ್ತೆ ಆಮೇಲೆ ಅದನ್ನ ಇಟ್ಕೊಂಡು ಒಗ್ಗರಣೆಗೆ ಆಹ ಈರುಳ್ಳಿ ಕಟ್ ಮಾಡ್ಕೊಬೇಕು ಮತ್ತ ಟೊಮೊಟೊ ಹಾಕೊಳಂಗಿದ್ರೆ ಹಾಕೊಬಹುದು ಇಲ್ಲಾಂದ್ರೆ ದೊನ್ನೆ ಬಿರಿಯಾನಿ ಯಾರು ಹಾಕಲ್ಲ ಎಲ್ಲೋ ಒಂದೊಂದ್ ಕಡೆ ಹಾಕ್ತಾರ ಅಷ್ಟೆ ಹಾಕಂಗಿದ್ರ ಕಟ್ ಮಾಡ್ಕೊಬೋದು ಟೊಮೊಟೊ ಆಮೇಲೆ ಕಟ್ ಮಾಡ್ಕೊಂಡು ಮತ್ತೆ ಪಾತ್ರೆ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಮತ್ತೆ ಮಸಾಲೆ ಎಲ್ಲ ಇರುತ್ತೆ ಗೊತ್ತಾ ಚಕ್ಕೆ ಲವಂಗ ಮತ್ತೆ ಮತ್ತೆ ಪಲಾವೆಲೆ ಆಥರ ಏನೇನು ಮಸಾಲೆ ಐಟಮ್ಸ್ ಇರುತ್ತೆ ಅದನ್ನೆಲ್ಲಾ ಹಾಕಿ ಹಲ್ ಈರುಳ್ಳಿ ಹಾಕ್ಬೇಕು ಅದಾದ್ಮೇಲೆ ಶುಂಠಿ ಬಂದಲಿ ಪೇಸ್ಟ್ ಹಾಕ್ಬೇಕು ಅದಾದ್ಮೇಲೆ ನಾಾವವು ರುಬ್ಕೊಂಡಿರ್ತೀವಲ್ಲ ಅದೆಲ್ಲ ಹಾಕ್ಬೇಕು ಹಾಕಿ ಅದಕ್ಕೆ ಚಿಕ್ಕ ಆಮೇಲೆ ಅದಕ್ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಅದಕ್ಕೆ ಚಿಕನ್ ಹಾಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹೊ ಬಿಡ್ಬೇಕು ಅವಾಗ ಸ್ ಚ ಚಿಕನ್ ಒಂದ್ ಸ್ವಲ್ಪ ಬೆಂದ್ಮೇಲೆ ಅದಕ್ಕೆ ಮತ್ತೆ ನಮ್ಗೆ ಏನಾದ್ರು ಸ್ಪೈಸಸ್ ಬೇಕಂದ್ರೆ ಉ ಉ ಪೂ ಆ ಕಾಲತಳಿ ಮಸಾಲೆ ಎಲ್ಲ ಹಾಕೊಳ್ಳಿ ಮತ್ತೆ ಸ್ವಲ್ಪ ಜನ ಇವಾಗ ದೊನ್ನೆ ಬಿರಿಯಾನಿ ಪೌಡರ್ ಎಲ್ಲ ಸಿಗುತ್ತೆ ಈರ ಅಕ್ಕಿ ಅಕ್ಕಿನ ಸ್ವಲ್ಪ ಹೊತ್ ನೆನ್ಸಿಟ್ ಕೊಳಂಗಿದ್ರೆ ಇಡ್ಕೊಬಹುದು ಯಾಕಂದ್ರೆ ಅದು ಉದ ಉದ್ರಾಗಿ ಬರ್ಲಿ ಅಂತ ನನ್ಸತ್ಕೋತಾರ ಆಮೇಲೆ ನೀರ್ ಹಾಕಿ ಅಕ್ಕಿ ಹಾಕಿ ಆಮೇಲೆ ಚೆನ್ನಾಗ್ ಅವಾಗವಾಗ ಒಂದ್ ಎರ ಎರಡೆ ಎರಡು ನಿಮಿಷಕ್ಕೆ ಹ ತಿರುಗಿಸ್ತಾ ಇರ್ಬೇಕು ಕರ್ ಅಂದ್ರೆ ಒನ್ ಟೂ ವಿಜಲ್ಸ್ ಮಾಡಿ ಬಿಟ್ಬಿಡ್ಬಹದು ಬಟ್ ಬಿರಿಯಾನಿನ ಪಾತ್ರರೆಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಪಾತ್ರರೆಲ್ ಮಾಡಿದ್ರೆ ಅದಕ್ಕೆ ತುಂಬ ಎರಡ್ ಎರಡ್ ನಿಮಿಷಕ್ಕೆ ತಿರ್ಸಿ ತಿರ್ಸಿ ್ಮೇಲೆ ಇನ್ನೊಂದು ಸ್ವಲ್ಪ ಆ ಅನ್ನ ಎಲ್ಲ ಸ್ವಲ್ಪ ಬೆಂದ್ಮೇಲೆ ಚಿಕ್ಕ ಫ್ಲೇಮ್ ಮಾಡಿ ಒಂದೇಏನಾದ್ರು ಪ್ಲೇಟ್ ಏನಾದ್ರು ಮುಚ್ಚಿ ಚಿಕ್ಕದಾಗಿ ಬಿಡ್ಬೇಕು ಅದುವಾಗ ಅಳ್ಕೊಳ್ಳುತ್ತೆ ಅನ್ನ ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ತಿನ್ಕೊಬೇಕು ಅಷ್ಟು
ನೀವ್ ಹೇಳದ್ ನೋಡಿದ್ರೆ ಬಯಲ್ ನೀರ್ ಬರ್ತಾ ಇಲ್ ಹ್ಮ್ ತುಂಬಾ ಚೆನ್ನಾಗಿ್ ಮಾಡ್ತೀರ ಅಂತ ಅನ್ಸುತ್ತೆ ಅಡುಗೆ
ಹ್ಮ್ ಅದ ದಿವಸ ಮಾಡಿ ಬರುತ್ತೆ
ಹ್ಮ್ ಆದ್ರೆ ಮಾಡಿದೆ ನಾನೆಲ್ಲಾ ಸ್ವಲ್ಪ ಖಾರ ಕಡಿಮೆ ಆಗಿತ್ತು
ನೀವು ಮಾಡಿದ್ರ
ಹಾ ಎಲ್ಲಾ ಉಪ್ಪ ಉಪ್ಪ ಆಗ್ಬಿಟ್ಟಿತ್ತು ಇವಾಗ ನೀವ್ ಹೇಳಿದಿ್ರಲ್ಲ ಹಾಗೆ ಎಲ್ಲ ಹಾ ಒಂದೊಂದಾಗಿ ಆಾಕೆ ಮಾಡ್ದೆ ಎಲ್ಲಾ ಉಪ್ಪು ಉಪ್ಪು ಆದ್ರೆ ಎಲ್ಲಾ ಮಾಡ್ದ ಬಟ್ ಬೆಂದಲಿಲ್ಲ ಅದು ಯಾಕಂದ್ರೆ ಗ್ಯಾಸ್ ಏನ್ ಮಾಡ ಅಂತ ಕಿಲ್ವಲ್ಲ ನೀವು
ಅದು ಯ್ ಮಾಡ್ಕೊಬೇಕು ಅದ ಕಗಿತಾಮ
ಗ್ಯಾಸ್ ಅನ್ ಮಾಡಾರ್ದ ಮಾಡ್ತಾರೆ ಅಡುಗೆ
ನಾ ತಿನ್ನಿ ಅಂತ ಹೇಳ್ದ್ರೆ ತಿಿಂದ ಬಿಡ್ತಿರ ಆಗಿದ ತಕ್ಷಣ ಹಾಕೊಂಡು ಗ್ಯಾಸ್ ಆನ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ
ನೀವ್ ಹೇಳಿದ್ದಾಗೆ ಮಾಡಿದಮ್ಮ ಮತ್ ಅದು ಗ್ಯಾಸಹೇ ಆನ್ ಮಾಡಲಿಲ್ಲ ಮರ್ತೋದೆ
ಪಾಪ ಹಿಂಗ್ ಆಗ್ಬಾರ್ದಾಗಿತ್ತು
ಹ್ಮ್ ಏನೋ ತಿಂತಾ ಇದ್ದೀರಾ ಅಂತ ಅನ್ಸುತ್ತೆ
ಹ್ಮ್ ಮದ್ದೂರು ವಡೆ
ಹ ನನಗೆ
ಬನ್ನಿ ಕೊಡೋಣ
ಎಷ್ಟು ಅರ್ದ
ನೀವ್ ಬಂದ್ರೆ ಎಷ್ಟ್ ಬೇಕು ಅಷ್ಟು ಕೊಡ್ಸತೀವಪ್ಪ
ಓ
ಹ್ಮ್ ಹಂಗೆ
ಮನೆಯಲ್ಲಿ ಮಾಡಿರೋದೇನು ಹೊರಗಡೆ ತಗೊಂಡ್ ಬಂದಿರೋದು
ಇಲ್ಲ ಆಚೆ ತಗೋ ತಕೊ ಬಂದಿರೋದು ನಮ್ಮ ಅಮ್ಮ ಅಂಗಡಿಗ್ ಹೋಗ್ಲಿವಾ ಇಲ್ಲ ಅಂಗಡಿಗ್ ಹೋಗಿದ್ರು ಅವಾಗ ನಂಗೆ ಮದ್ದುರೋಡೆ ಅಂದ್ರೆ ಇಷ್ಟ ಅದಕ್ಕೆ ಅವ್ರ ಅಲ್ಲೇ ಮಾಡಿ ದ್ರಂತೆ ಬಿಸಿದ್ದು ಅದಕ್ಕೆ ಹಂಗೆ ತಕೊಂಡು ಬಂದಿದ್ದಾರೆ
ಎಷ್ಟು ಇಷ್ಟ
ಎಷ್ಟು ಇಷ್ಟ ಅಂದ್ರೆ ಸ್ವಲ್ಪ ಇಷ್ಟ ಪರವಾಗಿಲ್ಲ ತಿಂತೀನಿ ಜಾಸ್ತಿ ಇಷ್ಟ ಅಂತ ಹೇಳಿಲ್ಲ ಇಷ್ಟ ಹ್ಮ ನಮ್ಮ ಅಕ್ಕನು ಊರಿಗ್ ಹೋದಾಗ ಮಾಡಿ ಕೊಡ್ತಾರೆ
ಓ ಹಂಗೆ
ಹ್ಮ್ ನಿಮಗೇನು ಅಡ್ಗೆ ಮಾಡೋಕೆ ಗೊತ್ತು
ನಮ್ಗ ನಮ್ಗ ಅಡಿಗೆ ಮಾಡಕ್ ಬರಲ್ಲ ತಿನ್ನೋದಂದ್ರೆ ಇಷ್ಟ ಹ್ಮ ಚಾ ಒಂದ್ ಬರುತ್ತೆ ಬಿಟ್ರೆ ಅನ್ನ ಮಾಡೋದೊಂದ ಬರುತ್ತೆ
ಹ್ಮ ಸಾಕು ಬಿಡಿ ಬತ್ಕಕ್ ಅನ್ನ ಮಾಡಿದ್ರೆ ಸಾಕು
ಹ್ಮ್ ಸಾಕು ನೀರಿದ್ರೆ ಬದ್ಕೋಬಹುದಲ್ಲ
ಹ್ಮ್ ಅದ್ ಹೆಂಗ್ ಬದುತ್ತೀರಾ ನಾ ನೋಡ್ತನಿ ಬದುಕಿ ಒಂದ್ ವಾರ ನೀರ್ ಕುತ್ಕೊಂಡಿರಿ ನೋಡಣ
ಹ್ಮ ಕೂಡ್ ನೋಡಿ ಒಂದ್ ಬಾರಿ ನೀವೇ ಬದಿಕ್ತಿರಲ್ಲ ನಿಮ್ಗೆ ಗೊತ್ತಾಗುತ್ತೆ
ನಿಮಿಗ್ ತಾನೇ ಕಾನ್ಫಿಡೆನ್ಸ್ ಇರೋದು
ಹಾ ಹ ನಿನ್ಗಿಲ್ಲ ನಿಮ್ಗೆ ಇಲ್ ಅಲ್ವಾ ಅದಕ ಹೇಳ್ದ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ
ಇಲ್ದೆಲ್ಲೇ ಯಾಕೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು
ಹ ಅದಕ್ಕೆ ಅಂತರ ವಿಜ್ಞಾನ ಅಂತೇಳಿ
ನಿಮ್ಷ್ಟ ಗೊತ್ತಿಲ್ಲ ಬಿಡಿ ನಮ್ಗೆ ಅ
ಟಿವಿನ ಓಹೋ ನೋಡಿ ಮತ್ತೆ ಟಿವಿಯಲ್ಲಿ ಬರ್ತಾರೆ ನಿಮ್ಮಮ್ಮ
ನಾ ನನ್ನ ಮಮ್ಮಿ ಅಲ್ಲೂ ಆಚೆ ಹೋದ್ರು ಅದಕ್ಕೆ ಮಾಡ್ತಿರೋದು ನಮ್ಮ ಅಮ್ಮ ಇದ್ದೀರ ಮಾತಾಡ್ತಿ ಇರ್ಲಿಲ್ಲ
ಯಾಕೆ ಭಯನ ಅಮ್ಮ ಕಂಡ್ರೆ
ಇಲ್ಲ ಇತರ ಎಲ್ಲ ಮಾಡ್ತೀನ ಅಂತ ಗೊತ್ತಾದ್ರೆ ಬೈತಾರೆ
ಹ್ಮ್ ಕೊಡಿ ನಾನೇ ಹೇಳ್ತೇನಿ ಅವ್ರಿಗೆ ಫೋನ್ ಕೊಡಿ ನಿಮ್ ಮಗಳ ಏನ್ ಏನ ಮಾಡ್ತಾ ಇದ್ದಾಳೆ ನೋಡಿ ಅಂತ
ಬೈತರ್ ಸುಮ್ನೆ ಓದ್ ಓದು ಅಂದ್ರೆ ಇದೆಲ್ಲಾ ಮಾಡ್ತಿಯಾ ಅಂತ ನಾ ಇದೆಲ್ಲ ಮಾಡ್ತಿರ್ಲಿಲ್ಲ ನಂದು ಏನೋ ನಮ್ಮ ಹ್ಮ್ ಹ್ಮ ನನ್ನನ್ ಫ್ರೆಂಡು ಬೇರೆ ಯಾವದಕ್ಕೂ ಅವ ಆಾಕ್ಸ ಇಲ್ ಫೋರ್ ತೌಸಂಡ್ ನಾವ್ ಪೇ ಮಾಡ್ಬೇಕಿತ್ತು
ಹ್ಮ್
ಕಾಮ ಆಯ್ತು ಹ್ಮ್ ಅದಿಕ್ಕೆ ಇದಿನಿಂದಾದ್ರೂ ರಿಕವರ್ ಮಾಡ್ಕೊ ಅಂತ ಅಂದಬಿಟ್ಟು ಬಾ ಹ್ಮ್ ನಾನ್ ನೋಡುಗೆ ಇಷ್ಟು ಒಂದವರೆ ಸಾವಿರ ಏನ ಬಂತು ಅಷ್ಟೇ ನನ್ು ಒಳಗ್ ಹೇ್ದಿದ್ದಲ್ಲಾ ನಮ್ೇಡ ಕಣೆ ಇದೆಲ್ಲಾ ಸರಿಯಲ್ಲ ಹೋಗಲ್ಲ ಇಲ್ಲ ಕಣೆ ನಮ್ಮ ಅತ್ತಿಗೆನೆ ಮಾಡಸದು ಮಾಡ್ಸ್ತಿರೋದು ಅಂತ ಹೇಳಿಿ ಆಚಿ ಅವ್ರ ಅತ್ತಿಗೆ ು ಮೋಸ ಮಾಡಿ ಹೋಗಿದಾರ ಅವ್ರು ಸಾವಿರ ಹೆಸರಿ ಹೇಳ್ದ ನಾನ ಅವ್ಳಿಗೆ ಬೇಡ ಬೇಡ ಬೇಡ ಅಂತ ಇಲ್ಲ ಇಲ್ಲ ಹಾಕು ಹಾಕು ಅಂತ ನಾವೆಲ್ಲಾ ಮಾಡ್ತಿರ್ವ ಹಾಕು ಅಂತ ಹಾಕ್ಸಿ ಹನ್ ಮಾಡಿ ಮತ್ತೆ ಮತ್ತೆ ಮೋಸ ಆಯ್ತಲ್ಲ ಮತ್ತೆ ಈಗ ಅವ್ರ ತಲೆ ಮೇಲೆ ಬೀಳುತ್ತಲ್ಲ
ಹ್ಮ್
ಹ್ಮ್ ಇದನ್ ಮಾಡುವ ಅಂತ ಅಂದು ನೀನ್ ಮತ್ತೆ ಫ್ರೆಂಡ್ ಅಲ್ಲ ಅವಾಗ ಕೇಳಕ್ಕೂ ಆಲ್ಲ ಹ್ಮ್
ಆಮೇಲೆ ಕೇಳ್ತಾರೆ ಇದ್ರಲ್ಲಿ ಕೂಡ
ಎನ್ನ
ಅಮಲ್ ನ
ಹೇ ಮಾಡಕ್ಕ
ಹ್ಮ್ ಕೇಳಿದ್ರು ನಮ್ಗೆ ತ್ರೀ ಹಂಡ್ರೆಡ್
ಹಾ
ಹ್ಮ ಪೇ ಮಾಡಿದ್ವಿ ಒಂದ ಯ ಗ್ರೂಪ್ಗೆ ಆಡ್ ಮಾಡಿದ್ರು ಹ್ಮ್ ಅದ್ ಮತ್ತೆ ಟಾಸ್ಕ್ ಯಡ್ ಮಾಡಿದ್ರಲ್ಲ ಅವವಾಗ ನೋಡಿ ಇದವಿ ಬಂತು ಇವಾಗ ಬರ್ತಾದೆ ಅಂದ್ರೆ ಏನು ಆಗ್ತಿಲ್ಲ ಇದ್ರಂದ ಬ ಬಂದಿದ್ದಮೊಟನ ಹತ್ಕ ಹಾಕಿದೀವಿ ಅಷ್ಟೇ
ಹಾ ಈ ಎಷ್ಟು ಬರುತ್ತೆ ಇದ್ರಂದ
ನನ್ಗೆ ಇಲಿವರಿ ಬಂದಿರೋದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಬಂದಿದೆ
ಹ್ಮ್ ನನಗೆ ಬರೀ ಟು ಹಂಡ್ರೆಡ್ ಟೂ ಹಂಡ್ರೆಡ್ ಸಮ್ಥಿಂಗ್ ಬಂತು ಒಂದೇ ದಿನ ನಾನುೆನ್ನೆ ಮೊನ್ನೆ ಮಾಡಿದ್ದು
ಹಾ
ಹಾ ಟೂ ಹಂಡ್ರೆಡ್ ಸಮಥಂಗ್ ಬಂತು ಅಷ್ಟೆ
ಹ್ಮ್
ಹ ನನ್ ಫ್ರೆಂಡು ಇದನ್ನ ಮುಗಸು ಟಾಸ್ಕ್ ಅವರು ಡ್ತಾರೆ ಟ ತೌಸಂಡ್ ಸಿ ಹ್ರೆಡ್ ಅಂತ್ ಅದಕ್ಕೆ ಮಾತಾಡ್ತಾ ಇದ ಇದ್ ಮುಗ ನಿಮ್ದು ಇದೇಫ ಅಕ್ಕ ಇಲ್ಲ ಬೇರೆನಾ ಬೇರೆದ್ ಮಾಡಿದ್ರ ಮೊದ್ಲು
ಮೊದ್ಲು ಇನ್ನೊಂದಿತ್ತು ಅದೊಂದೊಂದು ಲಿಮಿಟ್ ರೀಚ್ ಆಗ್ಬಿಟ್ಟಿದೆ ಬರ್ತಾ ಇಲ್ಲ ಇನ್ನು ಏಳ್ ಟಾಸ್ಕ್ ಇತ್ತು ಲಿಮಿಟ್ ರೀಚ್ ಆಗಿದೆ ಇದು ಇನ್ನೊಂದ್ ನಂಬರ್ ಲ ನಿತ್ತಲ್ಲಾ ಅದಕ್ಕೆ ಇದರಿಿಂದ ಮಾಡ್ತಾ ಇದ್ದೀನಿ ಬಟ್ ಏನ್ ಮಾಡುತ್ತೆ ಗೊತ್ತಿಲ್ಲ
ಹ್ಮ್ ಅದ್ ಲಿಮಿಟ್ ಆದ್ಮೇಲ್ ಮುಗೀತ್ ಅಂತಲ್ಲ ಮತ್ತ ಬೇರೆ ಟಾಸ್ಕ್ ಕೊಟ್ಟ
ಹಾ ಬೇರೆ ಟಾಸ್ಕ್ ಕೊಡ್ತಾರೆ ಹೌದು ಇನ್ನೊಂದು್ ಬೇರೆ ಟ್ಯಾಸ್ಕ್ ಯಾವ್ದಿದೆ ಅಂದ್ರೆ ಅಲ್ಲಿ ಒಂದು್ ಪ್ಯಾರಾಗ್ರಾಫ್ ತರ ಇರುತ್ತೆ ಕನ್ನಡದಲ್ಲಿ ಹಾ ಪರತ್ತ ಹಾ ಸರಿ ಧನ್ಯವಾದಗಳು.